ಹಲೋ ಏನ್ ಮಾಡಾತ್ತಿ.
ಏನು ಇಲ್ಲಾಪ್ಪ ನೀವೇನು ಮಾಡ್ತಾ ಇದ್ದೀರಾ.
ನಾನು ಸುಮ್ಮನೆ ಕೂತಿದ್ದೀನಿ ಏನು ತಿಂದೆ.
ತಿಂಡಿ ಇನ್ನ ಇಲ್ಲ ನಿಮ್ಮದು.
ಹಾ ನಂದಾಯ್ತು.
ಏನು ಮಾಡಿದೆ.
ನಾನು ಅನ್ನ ಗೊಜ್ಜು ತಿಂದೆ ನೀನೇನ್ ತಿಂದೆ.
ನಾ ಇನ್ನೂ ತಿಂದಿಲ್ಲ ತಿನ್ಬೇಕಪ್ಪ.
ಆರಾಮಾದಿ.
ಆರಾಮಿದೀನು ನೀವು.
ಹು ನಾನು ಆರಾಮ ಇದಿದ್ದೀನಿ.
ಹ್ಮ್ ಹ್ಮ್ ಏನ್ ಏನು ಇಲ್ಲ ನಿಮಗೆ ಕರೆ ಮಾಡಿ ಮಾತಾಡೋಣ ಅಂತ ಅನಿಸಿತು. ಅದಕ್ಕೆ ನಿಮಗೆ ಕರೆ ಮಾಡಿದೆ.
ಹಾ
ಹ್ಮ್
ಶಾಲೆಗೆಲ್ಲ ಹೋಗ್ತಾಯಿದಿಯ.
ಶಾಲೆ ಹೋಗ್ತಾ ಇದ್ದೀನಿ ನೀವು.
ನಾನು ಹೋಗ್ತಾ ಇದ್ದೀನಿ.
ನನಗೆ ಬೇಜಾರು ನೀ ಬಿಟ್ಟು ಹೋದಾಗಿಂದ ಶಾಲೆನ.
ಹೌದಾ ಹ್ಮ ಅವಾಗೆಲ್ಲ ಎಷ್ಟ್ ಚೆನ್ನಾಗಿತ್ತಲ್ಲಾ.
ಹೌದು ಬಾಳ ಚೆನ್ನಾಗಿತ್ತು ಅವೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ.
ಹೌದಾ
ಹಾ
ಮತ್ತೆ ಯಾವಾಗ ಸಿಗೋದು.
ಸಿಗೋಣ ಯಾವಾಗಾದ್ರೂ.
ಹಾ
ಹಾ ನೀವು ನೀವು ಖಾಲಿ ಇದ್ದಾಗ ಸಿಗೋಣ. ನಿಮಗೆ ಯಾವಾಗಾದ್ರೂ ಬಿಡುವಾದರೆ. ಈಗ ನಾವು ಶಾಲೆಗೆ ಹೋಗೋದು ಹತ್ತು ಗಂಟೆ ಬೆಳಗ್ಗೆ ಸಾಯಂಕಾಲ ಬರೋದು ಐದು ಗಂಟೆ.
ಎಷ್ಟು ಅಧ್ಯಾಯಗಳು ಮುಗಿಸಿದ್ರು ನಿಮ್ಗೆ.
ನಮಗೆ ಮುಗಿಸ್ತಾ ಇದ್ಧಾರೆ ಇನ್ನ ಈಗ ಒಂದು ನಾಲ್ಕು. ಐದು ಆಗಿರ್ಬೋದು.
ಹೌದಾ
ಹಾ
ತುಂಬಾ ಬೇಗ ಬೇಗ ಮುಗ
ಆಸಕ್ತಿನೇ ಇರೋದಿಲ್ಲ ನನ್ಗೆ ಈ ಕ್ಲಸ್ ಅಲ್ಲಿ ಕೂರೋಕೆ.
ಯಾಕೆ ನಿದ್ದೆ ಬರುತ್ತಾ.
ನಿದ್ದೆಏನ್ ಬರೋದಿಲ್ಲ ಅವರು ಮಾಡೋ. ಏನ ಗೊತ್ತಿಲ್ಲ ಅದೊಂಥರ.
ನಿದ್ದೆ ಬರುತ್ತೆ ಅಂತ ಹೇಳ.
ಹಂಗೇನು ಇಲ್ಲ ಬರುತ್ತೆ ಹಾಗೆ. ನಿಮ್ಗೆ ಆಸಕ್ತಿ ಇರುತ್ತಾ.
ಹ್ಞೂ ಆಸಕ್ತಿ ಇರೀ ತೆ ಕೇಳ್.
ಹ ನೀವೇನು ಬಿಡಪ್ಪ ಫುಲ್ಲು ಟಾಪ್ಪರ್.
ಹಾ ಹಾಗೇನಿಲ್ಲ ನಮ್ಗೆ ಜಾಸ್ತಿ. ಅಂಕಗಳೇನು ಬಂದಿಲ್ಲ.
ಹ ಹೌದಾ ಏ. ನಿಮ್ಮದೇ ಜಾಸ್ತಿ ಇದೆ.
ಹಾ ಮತ್ತೆ.
ಹೇಳ್ಬೇಕು ಮತ್ತೆ ನಮ್ಮಊರಲ್ಲಿ ಜಾತ್ರೆ ಇದೆ ಬರ್ತೀರಾ.
ಹಾ ಬರ್ತೀವಿ ಯಾವಾಗಾ.
ಯಾವಾಗ ನೆಕ್ಸ್ಟ್ ಮಂತ್ ಇದೆ ಬರ್ತೀರಾ.
ಹಾ ಹಾ ಅಧ್ಯಾಯಗಳಿದಾವೆ ಇನ್ನು ನೋಡ್ತೀನಿ ಅ ಅ ರಜೆನ. ಕೇಳ್ತೀನಿ.
ಹಾ ಹಾ
ಪರೀಕ್ಷೆ ನಮ್ಮದು ಇದೆ ಇವಾಗಾ ಇನ್ನೊಂದು ತಿಂಗಳು ಬಿಟ್ಟಿದೆ.
ಹೌದಾ ನಮಗನ್ನು ಒಂದು ತಿಂಗಳು ಬಿಟ್ಟಿದೆ.
ಹಾ
ನಮ್ಮ ಜಾತ್ರೆ ಮುಗ ಮೇಲೆ ಇದೆ ಹಾ ನಾವು. ಒದತ್ತೀವಿ ನೀವುನು ಚೆನ್ನಾಗಿ. ಜಾತ್ರೆ ಶಮಲಿಂಗೇಶ್ವರಾ ಅಂತಂದು ದೇವಸ್ಥಾನ ಒಂದಿದೆ. ಹಾ ಹಾ ಹೌದು ಕರೆಕ್ಟ್
ತುಂಬಾ ದೊಡ್ಡ ಜಾತ್ರೆ ಆಗತ್ತಾ.
ಹಾ ತ್ರೀ ಡೇಸ್ ಆಗುತ್ತೆ.
ನಮ್ಮಊರಲ್ಲೂ ಮೊನ್ನೆ ಜಾತ್ರೆ ಆಯ್ತು ಎಷ್ಟು ದೊಡ್ಡದಿತ್ತು ಗೊತ್ತಾ.
ಹೌದಾ ತೇರೆಲ್ಲಾ ಎಳಿತಾರಾ ನಿಮ್ಮ ಸೈಡು.
ಹಾ ದೊಡ್ಡ ತೇರ್ ಮಾಡಿ ಎರಡು ದೇವಿಯ ಇದ್ವು ಎಲ್ಲಾ ತೇರ್ ಮಾಡಿ ಎಳದ್ರು.
ಹೌದಾ ಚೆನ್ನಾಗಿ ಬಿಡಿ ಮತ್ತ ನಮನ ಕರ್ಲೆ ಇಲ್ಲಾ ನೀವು.
ಆವಾಗ ನಾನೇ ಒಂದ ಎರಡೇ ದಿನಾ ಹೋಗಿ ಬಂದೆ.
ಹೌದಾ ಆದ್ರೂ ಎರಡು ದಿನದಲ್ಲಿ ನಾನು ಒಂದಿನಾ ಬರ್ತಿದ್ದಲ್ಲಾ
ಹಾ ಕರಿಬೇಕಿತ್ತು.
ಹಾ ಹೆಂಗ ಕರಿತೀರಾ ಬಿಡಿ ನಿಮಗೆ ಹೊಸ ಗೆಳೆಯರು ಸಿಕ್ಕಿದಾರೆ ಗೆಳ
ಏ ಹಾಗೇನಿಲ್ಲಾ ಹೊಸ ಗೆಳೆಯರು ಸಿಕ್ಕರುನು ಹಳೆ ಗೆಳತಿ ಮರಯಕ್ಕ ಆಗುತ್ತಾ.
ಯಾರಿಗೊತ್ತು ಮರಿತೀರಾ ನೀವು ನೋಡಿ ಜಾತ್ರೆಗ ಕರ್ದೇಲ್ಲಾ ನಮ್ಮನ್ನಾ
ಇನ್ಮೇಲ್ ಕರೆ ತಿನ್ಬಿಡಿ.
ಕರಿತೀರಾ ಹಾ
ತ್ತೆ ಏನು ಸಮಾಚಾರಾ
ಹೇಳ್ಬೇಕು ನೋಡಿ ನೀವೇ.
ಹಳೆ ದಿನಗಳೆಲ್ಲಾ ಚೆನ್ನಾಗಿತ್ತಲ್ಲಾ.
ಸಕತ್ತಾಗಿತ್ತು ನಿಜಾ ಭಾಳ ಬೇಜಾರಾಗುತ್ತೆ ಅವೆಲ್ಲಾ ನೆನೆಸ್ಕೊಂಡ್ರೆ.
ಹಾ ಶಾಲೆ ಶಿಕ್ಷಕರು ಹಾ.
ಹೌದು ದೈಹಿಕ ಶಿಕ್ಷಣ ಸಾರ್ ಹತ್ರ ಹೊಲಿಸ್ಕೊಳ್ಳೋದು.
ಆ
ಹಾ
ಅವಾಗ ಕ್ಲಾಸ್ ಮಿಸ್ ಮಾಡಕೆ ಅ ತುಂಬಾ ಇದ್ ಮಾಡ್ತ ತಾ ಇದ್ವಿ ಇವಾಗ ಅದನ್ ಯಾಕೆ ಕೂತ್ಕೊಳ್ಳಲಿಲ್ಲಾ ಅಂತಾ
ಹಾ
ಗೊತ್ತಾಗುತ್ತೆ.
ಹೌದಲ್ವಾ ಹೋಗ ಚೆನ್ನಾಗಿತ್ತು ಆಟ ಆಡೋದು ಎಲ್ಲಾ.
ಹ ಆಟ, ಪಾಠ, ಊಟ ಎಲ್ಲ ಇರ್ತಿತ್ತು ಇವಾಗ ಅದರಲ್ಲಿ ಎರಡು ಮೂರ ಅಷ್ಟೇ ಇರ್ತವೆ.
ಹೌದು, ಅಷ್ಟರಲ್ಲಿ ಹಾಗೆ ನಿಮ್ಮ ಸೈಡ್ ಏನು ಊಟ ಜಾಸ್ತಿ ಸಿಹಿ ತಿಂಡಿನ, ಮಾಂಸಾಹಾರಿನ ಮಾಡೋದು.
ಇವಾಗ ಮುದ್ದೆ, ಅನ್ನ, ಸಾಂಬಾರ್ ಇರುತ್ತೆ. ಮ ಇಲ್ಲ ಮಧ್ಯಾಹ್ನ ಮುದ್ದೆ, ಅನ್ನ, ಸಾಂಬಾರ್, ಮಜ್ಜಿಗೆ ಕೊಡ್ತಾರೆ.
ಹಾ,
ಮತ್ತೆ ಸಂಜೆ ಟೀ ಇಟ್ಟಿರ್ತಾರೆ ಐದು ಗಂಟೆ ಹಂಗೆ ಆಮೇಲೆ ಆ ರಾತ್ರಿ- ಬಾಳೆಹಣ್ಣು ಇಲ್ಲಾಂದ್ರೆ ಮೊಟ್ಟೆ ಆ ಮುದ್ದೆ ಚಿಕ್ಕನ್ ಇರುತ್ತೆ ಮಂಗಳವಾರ.
ಚೆನ್ನಾಗಿ ಬಿಡಿ ನಿಮ ಸೈಡ್ ಊಟ
ಎಲ್ಲಾ ವೆರೈಟಿ ತುಂಬ ಇರುತ್ತೆ ಆದರೆ ಟೇಸ್ಟ್ ಕಮ್ಮಿ ಇರುತ್ತೆ.
ಹೌದಾ! ಅಯ್ಯೋ ಈ ತರ ಹೌದೌದು ಹ, ಹಾ ನಮ್ಸೈಡು ಚೆನ್ನಾಗಿರುತ್ತೆ ಊಟ ಟೇಸ್ಟ್ಗಾಗಿರುತ್ತೆ.
ಬೆಳಿಗ್ಗೆ ಸೋಮವಾರ ದಿನ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಇರುತ್ತೆ. ಕೇಸರಿ ಭಾತ್ ತಂ ತು ಅದರಲ್ಲಿ ಸಕ್ಕರೆ ಅಷ್ಟೇ ಇರುತ್ತೆ. ಏನ್ ತಿನ್ನಕ್ಕೆ ಆಗಲ್ಲ ಆಮೇಲೆ ಉಪ್ಪಿಟ್ಟು ಒಂದ್ ಸ್ವಲ್ಪ ಓಕೆ. ಉಪ್ಪ ಕೆ ಇರುತ್ತೆ ಆಮೇಲೆ ಮಂಗಳವಾರ ದಿವಸ ಇದು ಪಲಾವು,
ಹಾ,
ಯಾವ್ದಂದ್ರೆ ತರಕಾರಿ ಹಾಕ್ಬಿಟ್ ಮಾಡಬೇಕ.
ಯಾವ ಕೆಂಪ ಪಲಾವ್ ಏನ್
ಇಲ್ಲ ಹಸಿರಲ್ಲ ಅದು ಬಿಳಿದು.
ಹೌದಾ! ಬಿಳಿ ಪಲಾವ್ನುೂ ಇದೇನಾ..
ಹ್ಮ್, ಬಿಳಿ ಪಲಾವ್ ಇರುತ್ತೆ ಅದ್ರಲ್ಲಿ ಏನಿರುತ್ತೆ ಗೊತ್ತಾ ವಟಾಣಿ ಅಹ ಆಲೂಗಡ್ಡೆ ಇನ್ನೊಂದ ಯಾವ್ದೋ ಯಾವ್ದೋ ಕೋಸ ಇರುತ್ತೆ. ಅದು ವೈಟ್ ವೈಟ್ ಗಟ್ಟಿ ಇರುತ್ತಲ್ಲಾ ಅದು. ಅದು ಯಾವ್ದೋ ನಮ ಸೈಡ್ ಅದಕ್ಕೆ ನವಿಲ್ ಕೋಸ್ ಅಂತಾರೆ. ಈ ಕಡೆ ಏನಂತರ ಗೊತ್ತಿಲ್ಲ ಅದು ಗಟ್ಟಿ ಇದು-
ನೀ ನೀವು ಮಾಂಸಾಹಾರಿ ತಿಂತೀರಾ
ಓಹೋ, ಹೊಟ್ಟೆ ತುಂಬಿಸಕೊಳಕ ಅಷ್ಟೇ ತಿನ್ನೋದು.
ಹೌದಾ! ಮಾಂಸಾಹಾರಿ ತಿಂತೀರಾ
ಇಲ್ಲ ತಿನ್ನಲ್ಲ
ತಿನ್ನಲ್ಲಾ
ಹಾ, ನಾನ್ ಒಂದ್ಸತಿ ಟ್ರೈ ಮಾಡಿದ್ದೀನಿ ಅಷ್ಟೇ,
ಹೌದಾ! ಹೆೇಂಗಿತ್ತು ಒನ್ ಟೈಮ್ ತಿಂದಾಗೆ.
ಚೆನ್ನಾಗಿತ್ತು ಆದ್ರೆ ನಾನು ಅದು ಲಾಲಿಪಾಪ್ ಆತರ ಇರುತ್ತಲ್ಲ, ಆತರ ತಿಂದಿದ್ದೀನಿ ಒಂದ ಎರಡು ಪೀಸ್. ತಿಂದಿದ್ದೀನಿ ಅಷ್ಟೇ ಟೇಸ್ಟ್ ಮಾಡಿದ್ದೀನಿ.
ಹೌದಾ,
ಹಾ, ಮತ್ತೇನ್ ಗೊತ್ತ ಬುದ್ ಇದು ಆಲೂಗಡ್ಡೆ ಒಯವಟಾಣಿ ಅದಷ್ಟೇ ಇರುತ್ತೆ. ಇನ್ನೇನು ಅದಕ್ ಆಯಿಲ್ ಇರಲ್ಲ ಏನು ಇರಲ್ಲ ಫುಲ್ ರೈಸ್ ಆಗಿರುತ್ತೆ. ಮತ್ತೆ ರೈಸ್ ಒಂದೊಂದ್ಸಲಿ ಫುಲ್ಲು ಬೆಂದಿರುತ್ತೆ ಒಂದೊಂದ್ಸತಿ ಬೆಂದಿರಲ್ಲ ಹಂಗಾಗಿರುತ್ತೆ ಅದನ್ನೆ ತಿನ್ನೋಕ್ಕೆ ಆಗದೇ ಇಲ್ಲ
ನಮ್ಮತ್ ಚೆನ್ನಾಗಿರುತ್ತೆ ಬಿಡಿ ಹಾಗಾದ್ರೆ
ಹಾಂ
ಹ್ಮ್ ಹಾ
ಮತ್ತೆ ಇದು ಬುಧವಾರ ಇವ ಮೊದಲೆಲ್ಲಾ ಇಡ್ಲಿ ಮಾಡ್ತಾ ಇದ್ರು ಇವಾಗ ಗ್ಯಾಸ್ ಪ್ರಾಬ್ಲಮ್ ಅಂತ ಅದೇನು ಪೊಂಗಲ್ ಮಾಡ್ತಾರೆ
ಹೌದಾ
ಹೌದು ತಿನ್ನೋಕ್ಕೆ ಆಗಲ್ಲ
ತಿನ್ಬೋದಲ್ವಾ ಪೊಂಗಲ್ ನನಗಿಷ್ಟ ಅದು.
ತ್ರಲಿಫ್ ಫುಲ್ಲು ನನಗೆ ಜೀರಿಗೆ ಜೀರಿಗೆ ಸ್ಮೆಲ್ ಅದೇ ಬರ್ತಾ ಇರುತ್ತೆ
ಹೌದಾ
ನಂಗ ಅದು ಜಾಸ್ತಿ ಇಷ್ಟಾನೇ ಆಗಲ್ಲ
ಹ್ಮ್ ಹ್ಮ್ ನಮ್ ನಮ್ಮನ್ನ ನಮ್ ಸೈಡು ಮಾಡ್ತಾರೆ ರೊಟ್ಟಿ ಈ ತರದ್ದೆಲ್ಲ ಮಾಡ್ತಾರೆ ರೊಟ್ಟಿ ಹೆನ್ ಗಾಯ ಪಲ್ಯೆ ಅನ್ನ ಸಾಂಬಾರ್ ನಾನು ಜಾಸ್ತಿ ರೊಟ್ಟಿ ತಿಂತೀನಿ
ನನಗೂ ನಾನು ಮನೆಗೆಲ್ಲ ಹೋದರೆ ನಾನು ರೊಟ್ಟಿನೇ ತಿನ್ನೋದು ನಂಗೆ ರೊಟ್ಟಿ ಇಲ್ಲ ಅಂತಂದರೆ
ಏನು ಇದೇ ಆಗಲ್ಲ ನಾವು ನಮ್ಮಮ್ಮ ನಮ್ ಅಮ್ಮ ನನಗೆ ಬೆಳಿಗ್ಗೆ ಎದ್ ತಕ್ಷನೂ ರೊಟ್ಟಿ ನಾನು ರೊಟ್ಟಿ ಇಷ್ಟ ಪಡ್ತೀನಿ ಅಂತ ಬೆಳಿಗ್ಗೆ ಎದ್ ತಕ್ಷನೂ ರೊಟ್ಟಿ ಮಾಡ ತಿ ತಿನ್ನೋ ಕೊಡ್ತಾರೆ ಮತ್ತೆ ಮಧ್ಯಾಹ್ನಕ್ಕೂ ರೊಟ್ಟಿ ತಿಂತೀನಿ ರಾತ್ರಿನೂ ರೊಟ್ಟಿ ತಿಂತೀನಿ ನಂಗೆ ಯಾವಾಗ್ಲೂ ರೊಟ್ಟಿ ತಿಂದ್ರೆ ಬೇಜಾರೇ ಆಗಲ್ಲ ಅಷ್ಟು ರೊಟ್ಟಿ ತಿಂತೀನಿ ನಾನು
ಬಹಳ ಇಷ್ಟ
ಅದು ರೊಟ್ಟಿ ತಿಂದ್ರೆ ನಮ್ಗೆ ಹೊಟ್ಟೆ ಫುಲ್ ಅನ್ಸುತ್ತೆ ಇವೆಲ್ಲ ತಿಂದರೆ ನನಗೆ ಸ್ನಾಯಾಕ್ಸ್ ತರ ಫೀಲ್ ಆಗುತ್ತೆ ಇಲ್ಲಿ ತಿನ್ನೋ ಊಟ ನನಗೆ
ಓಹೋ ನನ್ಗೂ ಸೇಮ ಹಂಗೆ ಆಗುತ್ತೆ
ದೋಸೆ ಮಾಡ್ತಾರಾ ನಿಮ್ ಕಡೆ
ಹಾ ದೋಸೆ ಚೆನ್ನಾಗಿರುತ್ತೆ ಸೆಟ್ ದೋಸೆ ಮಾಡ್ತಾರೆ
ಹ ನಮ್ಗೆ ಇಲ್ಲಿ ದೋಸಾ ಮಾಡ್ತಾರೆ ದೋಸೆ ತಿನ್ನಕ್ ನಾವು ಟೂ ಅವರ್ಸ್ ನಿತ್ಕೋಬೇಕು ಗೊತ್ತಾ
ಹೌದಾ
ಎಷ್ಟು ಜನ ಇರ್ತಾರೆ
ಹ್ಮ ಹಾ
ಸಂಡೆ ಅಂತ ತಿಂತೀವಿ ಅಷ್ಟೇ ಇನ್ನೇನು ತಿನ್ನೋಕ್ಕೆ ಆಗಲ್ಲ
ನನ್ ಸೈಡ್ ಮಾಡ್ತಾರೆ ಭಾನುವಾರ ಒಂದೇ ದಿನ ಆದರೂ ಸೆಟ್ ದೋಸೆ ಕೊಡ್ತಾರೆ
ನಮ್ ಅಮ್ಮ ಇಡ್ಲಿ ದೋಸಾ ಮಾಡಕ್ಕೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ಅದ್ರೆ ರೊಟ್ಟಿ ಅಂದ್ರೆ ಈಸಿಯಾಗಿ ಮಾಡ್ಬಿಡ್ತಾರೆ
ಹ್ಮ ಹ್ಮ್ ಏನು ಬಿಡಪ್ಪ ನಿಮ್ಮ್ ಸೈಡ್ ಚೆನ್ನಾಗಿದೆ ಊಟ ಮುದ್ದೆ ಎಲ್ಲ ಕೊಡ್ತಾರೆ ನಮ್ ಸೈಡ್ ಸೈಡ್ ಏನು ಕೊಡಲ್ಲ ಆ ಥರ
ಮುದ್ದೆ ಏನು ಗೊತ್ ಚೆನ್ನಾಗ್ ಬೆಂದ್ರೆ ಮಾತ್ರ ಹೊಟ್ಟಿಗ್ ಹತ್ತುತ್ತೆ ಇಲ್ಲಾಂದ್ರೆ ಹೊಟ್ಟಿಗೆ ಹತ್ತಲ್ಲ. ಲೂಸ್ ಮೋಷನ್ನು ಆತರ ಎಲ್ಲಾ ಸ್ಟಾರ್ಟ್ ಆಗ್ಬಿಡುತ್ತೆ.
ಹೌದಾ ಆದ್ರೂ ಹುಷಾರಾಗಿರಿ ಹ್ಮ್ ಹ್ಮ್
ನಂಗೆ ಒಂದ್ಸಲಿ ಇಲ್ಲಿ ಸ್ಟಾರ್ಟಿಂಗ್ ಬಂದು. ಆ ಬಂದಾಗ ಪುಡ್ ಪಾಯ್ಸನ್ ಎಲ್ಲಾ ಆಗ್ಬಿಟ್ಟಿತ್ತು.
ಅಯ್ಯೋ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಆರೋಗ್ಯನ ನೀವು.
ಹೂ ಇಲ್ಲಿ ಊಟಾನೇ ಸರಿ ಆಗಲ್ಲ ಅದಕ್ಕೆ ಅಂಗಾಗುತ್ತೆ ನಮ್ಗೆ.
ಹೆ ಹಾಗೆ ಅಡ್ಜಸ್ಟ್ ಆಗೊತ್ತನ ಅಷ್ಟೇ. ಅನುಸರಿಸ್ಕೊಂಡ್ ಹೋಗ್ಬೇಕು. ಹ್ಮ್ ಮತ್ತೆ ಸಮಾಚಾರ ಊರ ಕಡೆ ಎಲ್ಲಾ ಹೇಗಿದೆ ವಾತಾವರಣ.
ಊರ್ ಕಡೆ ನೀವೇ ಹೇಳಬೇಕು ಮಳೆ ಆಗ್ತಾ ಇದಿಯಾ ಅಲ್ಲಿ.
ಓ ಜಾಸ್ತಿನೆ ಆಗ್ತಾ ಇದೆ ನಿಮ್ಮ ಸೈಡು
ನಿನ್ನೆ ಮಳೆ ಬಂತು ಹೆಂಗೆ ಗೊತ್ತಾ ನಮ್ಮ್ ನಾನಿರೋಹತ್ರ ಪುಲ್ಲು ಗಾಳಿ ಮಳೆ ಕಡಿಮೆ ಇದೆ ಆದ್ರೆ ಗಾಳಿ- ಜಾಸ್ತಿ ಮಳೆ ನೀರೆಲ್ಲಾ ಅ ಒಳ್ಳೆ ಮಂಜು ತರ ಬರ್ತಾ ಇದೆ.
ಹಾ ಹಾ ನಮ್ಮ ಮಮ್ಮಿ ಕರೀತಾ ಇದ್ದಾರೆ ರಿಟರ್ನ್ ಕಾಲ್ ಮಾಡ್ತೀನಿ ನಾನು ನಿನಗೆ ಆಮೇಲೆ.
ಹಾ ಸರಿ ಆಯ್ತು.
ಹಾ